ಇದು ಇಂದ ತಕ್ಷ
ಹಲೋ ಹಲೋ ನಮಸ್ತೆ ಏನ್ ಮಾಡ್ತಾ ಇದ್ದೀರಾ.
ನಾವು ಸುಮ್ನೆ ಕೂತಿದ್ದೀವಿ ನೀವು ಏನ್ ಮಾಡ್ತಾ ಇದ್ದೀರಾ.
ನಮಸ್ತೆ ಅಂದ್ರೆ ನಮ್ಮಸ್ತೆ ಅನ್ಬೇಕು ಅಂತ ಗೊತ್ತಾಗಲ್ವ ಹಾ
ಹೊ ನಮಸ್ಕಾರ ನಮಸ್ಕಾರ
ಹ್ಮ ಮತ್ತೆ ಏನ್ ಮಾಡ್ತೀರಾ.
ನಾವು ಕೂತಿದ್ದೀವಿ ಸುಮ್ನೆ ನೀವೇನ್ ಮಾಡ್ತಾ ಇದ್ದೀರಾ.
ನಾನು ಸುಮ್ನೆ ಕೂತಿದ್ದೆ.
ಆಯ್ತಾ ನಿಮ್ದ ಸ್ನ್ಯಾಕ್ಸ್ ಕಾಫಿ ಟೀ ಎಲ್ಲಾ
ಹಾ ನಮ್ದ ತಿಂಡಿಲ್ಲ ತಿಂದು ಆಯ್ತು ನಿಮ್ದ.
ಹಾ ನಮ್ದು ಆಯ್ತು.
ಹಾ ಮತ್ತೆ ಏನ್ ಮಾಡ್ಕೊಂಡಿದ್ದೀರಾ ನೀವು.
ಅದೇ ಇನ್ನು ಹೇಳ್ಬೋದು ಅದ ನಾ ಇಂಜಿನಿಯರಿಂಗ್ ಮಾಡ್ಸಿರೋದ. ಹಾ-
ಹ ಮತ್ತೆ ನೀವಾದ್ರೂ ಪ್ರವಾಸ. ಹಾ ಸರಿ ಮತ್ತೆ ನೀವೆಲ್ಲಾದ್ರೂ ಪ್ರವಾಸಕ್ಕೆ ಹೋಗಿದ್ದೀರಾ.
ಹಾಂ ಹೋಗಿದ್ವಿ ನಾವು ಸಕಲೇಶ್ಪುರ ಧರ್ಮಸ್ಥಳ.
ಹೇಗಿತ್ತು ಅವನ್ನೆಲ್ಲಾ ಹೇಳಿ ಸ್ವಲ್ಪ.
ಅಲ್ಲಿ ಪರಿಸರ ತುಂಬಾ ಚೆನ್ನಾಗಿತ್ತು.
ಹೌದಾ ಎಷ್ಟ್ ಚೆನ್ನಾಗಿತ್ತ.
ತುಂಬ ಚೆನ್ನಾಗಿತ್ತುವು.
ಹ್ಮ ಮತ್ತೆ ಏನೇನ್ ಕ. ಏನೇನ್ ನೋಡಿದ್ರರಿ ಅಲ್ಲಿ.
ಅಲ್ಲಿ ಗಿಡ ಮರ ನೀರ್ ಹರಿಯೋದು ನದಿ.
ನಿಮ್ಗೆ ಯಾವದು ತುಂಬಾ ಇಷ್ಟ ಆಯ್ತು.
ಅಲ್ಲಿ ನಾ ಹೋದಾಗ ಪ್ಲೇಸ್ ಇರ್ಲಿಲ್ಲ ನಮಗೆ ಆರ್. ಪ್ಲೇಸಸ್ ಕೊಟ್ಟಿದರು ಆ್ಯಕ್ಚುಲಿ ಹೋಗಕ್ಕೆ.
ಹಾ-
ಅಲ್ಲಿ ಅದ ಇರ್ಲಿಲ್ಲ ಅಂತಂದ್ರುನು ಅವರು ಅವ್ರೇ ಅವರಾಗ ಅವರೇ ಕರ್ಕೊಂಡ್ ಹೋಗಿದ್ರು ಅದು ಹಿಡನ್ ಪ್ಲೇಸ್. ಸರ ಯಾರಿಗ ಗೊತ್ತಿಲ್ಲದೆೇ ಇರೋದು.
ಹಾ-
ಅದು ತುಂಬಾ ಚೆನ್ನಾಗಿತ್ತು. ನೀರರಿಯುವದು ಹ್ಮ.
ಮತ್ತೆ ಅದ್ಬಿಟ್ಟು ಮತ್ತೆಲ್ಲ ಹೋಗಿದ್ದೀರಾ.
ಅದ್ಬಿತು ದೇವಸ್ಥಾನಗಳು.
ಹಾ-
ನಾವು ಸ ಎಂತ ಶಾಲೆಯಲ್ಲ ಹೋಗ್ಬೇಕಾದ್ರೆ ಹೋಗಿದ್ವು.
ಯಾವ ದೇವಸ್ಥಾನಕೆ.
ಆವಾಗ ಹಳೆ ಬಿಡು.
ಆ-
ನೀವೆ ಎಲ್ಲೆಲ್ಲಿ ಹೋಗಿದ್ರಿ.
ನಾವು ಹೋಗಿದ್ದಿವವಿ ಅಷ್ಟೆ ಎನ್ಸ ಅಂತ.
ಮತ್ತೆ ನಿಮ್ ಅಡುಗೆ ಮಾಡಕೆ ಬರುತ್ತಾ.
ಹಾ ಎಲ್ಲಾ ತರದ್ದು ಮಾಡ್ತೀವಿ ಕೋಳಿ ಸಾರು. ಹಾ ಎಲ್ಲಾ ತರದ ಮಾಡ್ತೀವಿ.
ಇಲ್ಲ ಹಂಗೆ ನಂಗ್ ಸ್ವಲ್ಪ ನಂಗೆ ಏನ್ ಮಾಡಕ್್ರಲ್ಲ ಸ್ವಲ್ಪ ಹೇಳಕೊಡಿ.
್ಮ ಯಾವ್ದನ್ ಮಾಡ್ಕೊು ಚಿತ್ರಾನ್ನ ಮಾಡೋದು್ ಹೇಳ್ಕೊಡ್ಲಾ.
ನ ಬೇಡ ಅದನ್ ಮಾಡ್ತೀನಿ ಏನನು ದೋಷೆ ಹೇಗ್ ಹಾಕಿದ್ರೆ ಆಯ್ತು ಅಲ್ವಾ.
ಹ್ಮ- ಅ-
ಕೋಚರ ಹೇಳ್ಕಡಿ ಪರವಾಗಿಲ್ಲ.
ಹೋಳಿ ಸಾರ್ಿಗೆ ಷ್ಟು ಮಿಚ್ಚಿ ಹಾಕೋಬೇಕು.
ಕೋಳಿ ಕೋಳಿ ಹೆಚ್ಕೋಬೇಕು ಕೋಳಿ ಹೆಚ್ಕೋಬೇಕು.
ಹಾ ಹಾ
ಆಮೇಲೆ ಆಹ ಮಿಕ್ಸಿಗ ಹಾಕಿರೋದು ಖಾರ ಇರುತ್ತೆ ಅಲ್ವಾ? ಮಿಕ್ಸಿಗ ಹಾಕಿರೋದು ಖಾರ. ಅದನ್ನ ಒಂದ ಪಾತ್ರೆ ಇಟ್ಕೋಬೇಕು ಗ್ಯಾಸ್ ಮೇಲೆ ಫಸ್ಟ್. ಗ್ಯಾಸ್ ಮೇಲೆ ಪಾತ್ರೆ ಪಾತ್ರೆ ಇಡ್ಕೋಬೇಕು ಫಸ್ಟೂ. ಅ ಸ್ವಲ್ಪ ಎಣ್ಣೆ ಹಾಕೋಬೇಕು.
ಹಾ
ಅದಾದ್ಮೇಲ ಖಾರ ಹಾಕೋಬೇಕು.
ಅಂದ್ರೆ ಕೋಳಿ ತೊಳ್ಕೊಳ್ಳೋದಿಲ್ವಾ ಅಂದ್ರೆ ಕಟ್ಟ
ಅದ ಅದು ಕಾಮನ್ ಸೆನ್ಸ್
ಹಾ ಹೇಳಿ.
ಅ ಅದು ಅದನ್ನ ಹಾಕೋಬೇಕು ಖಾರ ಹಾಕೋಬೇಕು. ನೀರ್ ಹಾಕೊಂಡ ಗುರಾಡ್ಬೇಕು ಆಯ್ತು ಕೋಳಿ ಸಾರ್.
ಅಷ್ಟೇನ ಮಸಾಲ ಎಲ್ಲಾ ಹೇಳೆ ಇಲ್ಲ.
ಅದ ಖಾರ ಅಂದ್ರೆ ಅದೇ ಮಸಾಲಾ.
ಹಾ
ದೇ ಏನು ನಿಮ್ಮ ಹಾ ಇಷ್ಟೇ ಸಾಕು ಕೊಳಿ ಸಾರ್ ಆಯ್ತು ಮುಗೀತು.
ತಿನ್ನೋದೊಂದೇ ಬಾಕಿ.
ಹಾ ಪ್ಲೇಟಿಗ ಹಾಕೊಂಡ ಮುದ್ದೆ ಮುದ್ದೆ ಮಾಡ್ಕೊಂಡ ತಿನ್ಬೇಕು.
ಹೌದು ಮುದ್ದೆಗ ಚೆನ್ನಾಗಿರುತ್ತೆ ಅಲ್ ಕೋಳಿ ಸಾರು.
ಹಾ ಮುದ್ದೆ ಅನ್ನಾಗಿನ ಮುದ್ದೆನೆ ಚೆನ್ನಾಗಿರುತ್ತೆ.
ನಿಮ್ ಕಡೆ ಮುದ್ದೆ ಮಾಡ್ತರಾ?
ಹಾ ನಮ್ಮ್ ಕಡೆ ಮುದ್ದೇ ಜಾಸ್ತಿ ಚಪಾತಿ ಜಾಸ್ತಿ ರೊಟ್ಟಿ ಮಾಡಲ್ಲ.
ಹಾ
ನಿಮ್ ಕಡೆ ಹೆಂಗೆ ನೀವ ಏನೆನ್ ತಿಂತೀರಾ?
ನಾವು ತಿಂತೀವಿ ಬಟ್ ಅದೆಲ್ಲ ಮಾಡಲ್ಲ. ಕಡ್ಮೆ.
ಹ್ಮ್ ಎಲ್ಲಿದ್ದೀರಾ ಇವಾಗ ನೀವು ಏನ್ ಮಾಡ್ತಾ ಇದಿರೋದು.
ಏನು ಮಾಡ್ತಿಲ್ಲ ಸುಮ್ಮ್ನೆ ಕೂತ್ಕೊಂಡಿದ್ದೆ.
ಅದೇ ಕೆಲಸ.
ಇನ್ನೇನ್ ನಮಗ್ ಪರೀಕ್ಷೆ ಮುಗೀತು ಓದದಿಲ್ಲ ಏನಿಲ್ಲ. ಹ್ಮ್
ನೀವ ಹಾ ನಾವೂ ಓದ್ತಾ ಇದೀವಿ. ಹಾ ನೆನ್ನೆ ಇತ್ತು ನಮಗೆ ನೆನ್ನೆ ಮುಗಿತೂ ನಮಗೆ.
ಹಾ ಚೆನ್ನಾಗಾಯ್ತ ಎಲ್ಲಾ ಪರೀಕ್ಷೆಗಳು?
ಹಾ ಚೆನ್ನಾಗಾಗಿದೆ ಮತ್ತೆ ನಿಮ್ದ್ ಹೆಂಗಾಯ್ತು?
ಏನೋ ಪರವಾಗಿಲ್ಲ.
ನೀವೆಲ್ಲ ತಂಬ ಚೆನ್ನಾಗ್ ಓತ್ತಿರ ಅನ್ನ್ಸುತ್ತೆ ಮಾತಾಡೋ
ಅಯ್ಯಯ್ಯ ಅಯ್ಯೋ. ನಂ ನಿಮ್ಮ ಮಾತ್ ಕೇಳಿದ್ರೆ ನಿಮ್ಮ ಸಲ ಅನ್ನಿಸ್ತಿದೆ.
ಹೌದು ಫಸ್ಟ್ ಯಾವಾಗ್ಲೂನು ಒಂದೇನೇ ಸ್ಥಾನದಲ್ಲಿ ಬರ್ತೀರಾ ಅನ್ಸುತ್ತೆ.
ಒ ಅಲ್ಲಾಲ್ಲ ಒಂದಕ್ಕೂ ಮುಂಚೆ ಜೀರೊ ಇರುತ್ತೆ ಅಲ್ವ.
ಹಾ ಆ ಸ್ಥಾನದಲ್ಲಿ ಬರ್ತೀರಾ ನೀವು. ಹಾ-
ಹ್ಮ ಮತ್ತೆ.
ಹೇಳ್ಬೇಕು ನೀವೇ ಎ ನೀವ್ ಎಲ್ಲಿರೋ ನೀವ ನೀವ ಹೋಗಿರ್ರಲ್ವಾ. ಪ್ರವಾಸಕ್ಕೆಲ್ಗೂ ಹೋಗಿರ್ಲಿಲ್ವಾ ನೀವು.
ಪ್ರವಾಸಕ್ಕೆ ಇನ್ನು ಇಲ್ಲ.
ಹ್ಮ ಹ್ಮ್-
ಸಮಯದಲ್ಲಿ ಹೋಗಿದ್ದೆ ಅಂದ್ರೆ. ಕೆ ಆರ್ ಎಸು ಊಟಿ ಎಲ್ಲಲ್ಲೊ ಕರ್ಕೊಂಡು ಹೋಗಿದ್ರು ಚೆನ್ನಾಗಿ.
ಹ್ಮ್ ಮತ್ತೆ ನಿಮ್ ಗೆಳೆತಿ ಮರತಿದ್ದಾಳೆ ಅನ್ಸುತ್ತೆ.
ಏನೊ.
ನಿಮ್ಮ ಗೆಳತಿ ಯಾರೋ ಮಾತಾಡ್ತಿದರೆ ಅನ್ಸುತ್ತೆ.
ಹಾ ಅವರು ಅವರ. ಅವರ ಗೆಳತಿಯ ಜೊತೆ ಅವರು ಮಾತಾಡ್ತಿದ್ದಾರೆ. ಹಾ ಹೌದು.
ಸುಮ್ನೆ ಧ್ವನಿ ಇದ್ದಾರೆ ಮತ್ತೆ ಹಾಗೆಲ್ಲ ಇರಬಾರ್ದ.
ಆಯತು ಆಯಿತು ಮತ್ತೆ.
ಮತ್ತೆ ಹೇಳ್ಬೇಕು ನೀವೆ ಕೆ ಹೇಳಿ ಕೇಳೋಣ.
ಹ್ಮ ಹೇಳುದು ನೀವ ನೀವ್ ಏನ್ ಮಾಡ್ತಾ ಇರ್ರೋದು ಅಂದ್ರಿ.
ಓದ್ತಾ ಇದ್ದೀನಿ ಅದ್ರೆ ಇವಾಗ್ಲ. ಏನ್ ಮಾಡ್ಕೊಂಡಿರದು ಅಂತಾನ.
ಹಾಂ ಇವಾಗ ಏನು ಮಾಡ್ಕೊಂಡಿರೋದು ಅಂತ.
ಅದೇ ಓದ್ತಾ ಇದ್ ಇಂಜಿನಿಯರಿಂಗ್ ಮಾಡ್ತಾ.
ಹ್ಮ್ ಹ್ಮ್ ಏಕೆ ಮೆಡಿ. ಫೀಲ್ಡ್ಗೆ ಹೋಗ್ಬೇಕು ವೈದ್ಯಕಿಯ ಆಗ್ಬೋದಿತ್ತಲ್ವಾ.
ಎಲ್ಲ ಅದು ನನ್ಗೆ ತುಂಬಾ ಆಸಕ್ತಿ ಇತ್ತು ಆದ್ರೆ ಅದು. ಏನೋ ಪರೀಕ್ಷೆ ಬರೀತಾರೆ ಅಲ್ವಾ.
ಹಾ ಹಾ-
ಅಂದ್ರೆ ಯಾರದು.
ನೀಟ್ ಎಕ್ಸಾಮ್.
ಹಾ ಅದ. ಆ ಅದರಲ್ಲಿ ನನ್ನ ಅಂಕಗಳು ತುಂಬಾ.. ತುಂಬಾ ಮೇಲಿನ ಲೆವೆಲ್ಗೆ ಹೋಗಿತ್ತು ಅದಕ್ಕೆ ತಗೊಂಡಿಲ್ಲ.
ಇನ್ನೊಂದು ಸಲ ಟ್ರೈ ಮಾಡ್ಬೋದಿತ್ತಲ್ವ ಪ್ರಯತ್ನ ಮಾಡ್ಬೋದಿತ್ತು.
ಮನೇಲಿ ಬೇಡ ಅಂತ ಅಂದ್ರರು ಮತ್ತೆ ತುಂಬಾ ವರ್ಷ ಅಲ್ವಾದು ಐದ್ ವರ್ಷ ಓದಿ ಮತ್ತೆ ಎರಡು. ವರ್ಷ ಓದ್ಬೇಕಂತೆ ಬೇಡ ಅಂತ ಅಂದ್ರು.
ಹಾ ಹಾ-
ಇ ಓದ್ತಾ ಇದ್ದೀನಿ ಸುಮನೆ ಓದ್ಕೊಂಡ್ ಹೋಗೋದಾಗುತ್ತೆ ಏನು.
ನೀವು ನಿಮಗ್ ಒಳ್ಳೆ ಜಾಬ್ ಒಳ್ಳೆ ಕೆಲ್ಸನೇ ಸಿಗುತ್ತೆ. ಇಷ್ಟು ಚೆನ್ನಾಗಿ್ ಮಾತಾಡ್ ಸಿದೀರಾವು.
ನಿಮ ಬಾಯಿಂದ ಸಿಕ್ಕ್ರೆ ನೀವು್ ತಂಬನ ಸೇವ್ ಮಾಡ್ಕೊಂಡು. ಬಾಯ್ ಬಂದ್ ಸ್ವೀಟ್ ಹಾಕ್ತೀನಿ.
ಓ ಧನ್ಯವಾದಗಳು. ಮತ್ತ ಏನ್ ಏನ್ ತಿಂದ್ರಿ ನಿಮ್ಮ ಚಾರ್ ಜೊತೆ.
ಅದು ಏನ ಏನದು. ಹ್ಮ ನೂಡಲ್ಸ್ ನೂಡಲ್ಸ್ ಮಾಡಿದ್ರು ಅಂದ್ರೆ ನಾನ ಇಲ್ಲಿ ಹಾಸ್ಟೆಲ್ ಇರೋದು. ಒಂದೊಂದ್ ದಿನ ಒಂದೊಂದ್ ತರ ಮಾಡ್ತಾರೆ.
ಹಾ ಹಾ ಮನೆಯವರೆಲ್ಲ ನೆನಪಾಗಲ್ವಾ ನಿಮಗೆ ಇದ್ದಾಗ.
ಹ್ಮ್ ನಂದ್ರೆ ಮೊದಲೇ ಮೊದಲು ಒಂದ್ ವರ್ಷ ತುಂಬಾ. ನ ತುಂಬಾ ನೆನಪಾಗ್ತಿತ್ತು ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗಿದೆ.
ಹಾ ಇನ್ನು ಎಷ್ಟು ವರ್ಷ ಇದೆ ನಿಮ್ದು ಓದುದು.
ಇನ್ನ ಎರಡು ವರ್ಷ ಇದೆ.
ನೂರ ಎರಡು ವರ್ಷ ಅದೆಷ್ಟು ವರ್ಷ ಇರುತ್ತೆ ಓದೋದು.
ನನ್ ನಾಲ್ಕು ವರ್ಷ ಇರುತ್ತೆ. ಒಟ್ಟು ನಾಲ್ಕ್ ವರ್ಷ ಇರುತ್ತೆ ಅದ್ರಲ್ಲಿ ಎರಡು ವರ್ಷ ಆಗಿದೆ ಅಷ್ಟೆ.
ಹ್ಞೂ ಇನ್ನೂ ಎರಡು ವರ್ಷ ಇದೆಯಾ.
ಹ್ಮ್ ಇನ್ನ ಎರಡು ವರ್ಷ ಆಯ್ತು.
ಹ್ಞ ಮತ್ತು ಬೇರೆ.
ಮತ್ತೆ ಹೇಳಿ ಏನಾದ್ರು ನಿಮ್ ಮನೆಯಲ್ಲಿ ಎಲ್ಲಾ ಚೆನ್ನಾಗಿದ್ದಾರಾ.
ಹಾ ನಮ್ಮ ಮನೆಯಲೆಲ್ಲೂ ಚೆನ್ನಾಗಿದ್ದಾರೆ ನಮ್ದು ಹಳ್ಳಿ.
ಏನು.
ನಮದು ಹಳ್ಳಿ ನಗರ ಅಲ್ಲ ಹಳ್ಳಿ ನಮದು.
ಹೌದಾ ಅಂದ್ರರು ಚೆನ್ನಾಗಿರುತ್ತೆ. ೆ ಒಥರ ಚಂದ ಅಲ್ವಾ ಇಲ್ಲ ನಮ್ದು ನಗರಗಳು.
ಹ್ಮ್ ನೀವೆಲ್ಲಾ ತುಂಬಾ ಹ್ಮ್. ಗಲಾಟೆ ನಡುವೆ ಇರ್ತೀರಾ.
ಹೌದು ಅಲ್ಲಿ ಗಾಡಿಗಳೆಲ್ಲ ತುಂಬಾ ಓಡಾ ಇರುತ್ತೆ.
ಹ್ಮ್ ನಮ್ಮ್ದು ನೆಮದಿ ಜೀವನ.
ಗಾಡಿ ಚೆನ್ನಾಗಿರುತ್ತೆ.
ಹ್ಮ-
ಹಾ-
ಮತ್ತೆ.
ಮತ್ತೆ ಹೇಳ ನಿಮ್ದು ಕೋಳಿ ಸರ್ ಮಾಡತಂತೆ.
ಹಾ ಒಂದ್ ಸಲ ನಿಮ್ಮ್ ಮನಲಿ ಪ್ರಯತ್ನ ಮಾಡಿ ನೋಡಿ.
ನಮ್ಮ್ ಮನೇಲಿ ಪ್ರಯತ್ನ ಮಾಡೋಕ್ ಕುಕ್ಕ ಕೊಡಲ್ಲ ನನ್ಗೆ.
ರುಚಿ ತುಂಬಾ ಚೆನ್ನಾಗ್ ಬರುತ್ತೆ. ಜೀವನ ಪೂರ್ತಿ ನ್ನನ್ ಮರ್ಯಲ್ಲ.
ಹಾ ಮಾಡ್ತೀನಿ ಮಾಡ್ತೀನಿ ಸರಿಯಿದ್ರೆ. ಇನ್ನೊಂದ್ಸಲ ಯಾವಾಗಾದ್ರು ಸಿಕ್ಕಾಗ. ಇನ್ನೊಂದ ತರ ಅಡ್ಗೆ ಹೇಳ್ಕೊಡಿ ನಿಮ್ ಜೊತೆ ಮಾತಾಡಿ ತುಂಬಾ ಸಂತೋಷವಾಯ್ತು ಧನ್ಯವಾದಗಳು.
ನಮಿಗೂ ಸಂತೋಷವಿತು ಧನ್ಯವಾದಗಳು.
ಹಾ ಸರಿ
ಹ್ಮ